ಕೇಳ್ತದ್ ಹೇಳಣ
ಹಾ ಕೇಳ್ತ್ ನೋಡ್ ಪ್ಪಾ ಪಗೇಶ ಆರಾಮಲ ಬ
ಆರಾಮಣ ನೀನು.
ಹ್ಮ್ ನಾನ್ ಆರಾಮಿನ್ ನೋಡ್ಪಾ ಏನ್ಡತಿ ಏನ್ಲ್ ಸಮಾಚಾರ ಏನ್ ಧಾರವಾಡ್ ಕೋಯಿಲ್ಲ ಓದಕ್ಕ.
ಹೋಗಿಲ್ಲಣ ಈ ಡಿಗ್ರಿ ಎಕ್ಸಾಮ್ ಬಂದವ್ ಅದ್ರ್ಸ್ಳೆ ಬಂದಿನಿ ಹೋಗಬೇಕು ಎಕ್ಸಾಮ್ ಮುಗಿದ್ ತಕ್ಷಣ.
ಹ್ಮ್ ಹ್ಮ್ ಹ್ಮ್. ಈಗ ಕಾಲ್ಫಾರಂ ಮಾಡಿರ್ಬೇಕಲ್ಲ.
ಸಿ ವಿ ಲ್ ನ ಆಗ್ಯವಣ ಈಗ ಮಯ್ ನಿನ್ನೆ ಅವ್ನ ಕೊಟ್ಟ ಮೊನ್ನೆ ಸಿ ಆರ್ ಡಿ ಆರ್ ನ ಆಗ್ಯವ್.
ಹಾ ಹಾ ಹಾ ವಜ್ವಾ ಅಂದ್ರೆ ಈಗ ಆರಾಮಸಲ ಮಾಡಕಂಗೆದಿಸಲ್ಲ.
ಟ್ರೈನ್ ಮಾಡ್ಬೇಕಣ್ಣ ಕಾಮ್ ಕಾಂಪ್ಟೇಷನ್ ಆತಲ್ಲ ಅಂದ್ರೆ ಅದ್ರಗ್
ಕಾಂಪ್ಟೇಶನ್ ಬಾಳ ಅದ್ಪ ಆದ್ರೆಗ್ ಬೇರೆ ಜಗ್ಯದ.
ಲಕ್ಷಾಂನ್ ಜನ ಲಕ್ಷಾಂತರ ಜನ ಕುಂತಾರಣ.
ಹ್ಮ್ ಪೋಸ್ಟ್ ಎಷ್ಟ ಕರ್ದರೆನ.
ಶಿ ವಿ ಲು ಮೂರ್ ಸಾವಿರದ ಮುನ್ನೂರ ತೊಂಬತ್ತೈದ ಕರ್ದಾರ. ಅಯ್ ಟಿ ಆರ್. ಟಿ ಯಾರು ಹದ್ನೈದ್ ಹದ್ನೈದ್ ನೂರು ಕರ್ದಾರ.
ಹ್ಮ್ ಹ್ಮ್ ಹಾ ಹಾ ಹಾ ಹ್ಮ್ ಅಂದ್ರ ಅಪ್ಪ ಐದ್ ಸಾವಿರ ನೇನಾ ಐದ್ ಸಾವಿರಕ ಐವತ್ ಲಕ್ಷ ಮಂದಿ ಆಕಾರಾರ.
ಆರಾಮ್ ಮೈಕೆ ಹಾಕ್ತಾರಣ ಪಾರಮ್ ಆಕೆ ಹಾಕ್ತಾರ ಐವತ್ ಲಕ್ಷ ಜನ್
ಅದ್ರಿ ಹೆಚ್ ಕೆ ನಾನ್ ಹೆಚ್ ಕೆ ಅಂತ ಬರ್ತ ಮತ್ತ ವಜ್ಜೋಗಿ ಬುಡ್ತ ಈಗ.
ರೀ ಹೆಚ್ಕೆ ಅಂದ್ರ ನಮ್ ಹೆಚ್ಕ್ ದು ಹೈದ್ರಾಬಾದ್ ಕರ್ನಾಟಕ ಎಷ್ಟ ಜಿಲ್ಲೆಗಳ ಬರತ್ ಟ ಅಷ್ಟ ಜನಕ್ಕ ಅದು. ಅದ್ರಾಗ ಅದ್ರಾಗ್ ಮತ್ತೆ ಕ್ಯಾಶ್ ಇವ್ ಉಲ್ ದುವು ಹ ಇಪ್ಪತ್ ಮೂರು ಜಿಲ್ಲೆಗಳು ಬರ್ತವ. ಈಗೆ ಕೆದ ಕಂಪಿಟೇಷನ್ ಆದ ನಾನ್ ಹೆಚ್ಕೆದಗನ ಕಂಪಿಟೇಷನ್ ಯಡ್ ಕಾಂಪಿಟೇಷನ್ ಆದಣ ಈಗ ಅಂತ.
ಹಾ ಹಾ ಹ್ಮ
ಈಗೀಗ ಒಬ್ಬಬರ್
ಏ ಜೆಗ್ಗ್ಯದ ಬುಡು ಕಾಂಪಿಟೇಷನ್ ಮಾತ್ರ ರಗಡ ಅದ ಈಗಂತು ಹ್ಮ್
ಈ ಒಂದ್ ವೇಳೆ ತ್ರಿ ಸೆವೆಂಟಿ ಒನ್ ಪಾರಮ್ ಇರ್ಲಾರದ್ರ ಎಲ್ಲರ್ ಹ್ಮ್ ಆ ಪರಮ್ ಇರ್ಲಾದ ರ ಎಲ್ಲರ ನನ್ ಹೆಚ್ಕೆಗೆ ಆಕ್ಬಿಟ್ರ.
ಹಾ
ಎಲ್ಲ ಎವಿ ಕಾಂಪಿಟಷನ್ ಅಣ್ಣ ಪ್ರತಿಯೊಂದು ಪೋಸ್ಟ್ಗೆ ಅದ ಸೆಂಟ್ರಲ್ ಗೌರ್ಮೆಂಟ್ಗ ಇಡೀ ದೇಶ ಸಂಬಂಧಪಡ್ತದ
ಅದಕಂದ್ರೆ ಏನ್ ಎಲ್ಲಾರ ಆಕ್ತಾರ ಬುಡಪ
ಏ ಅಣ ನಾಲ್ ಮನೆ ಇಸ್ ಜಿ ಡಿ ನಲ್ವಹತ್ಸಾವ್ರ ಪೋಸ್ಟ್ ಕರ್ದರ ನಾ ನಾಕ್ ಕೋಟಿ ಜನ ಏನ್ ಹಾಕ್ಯಾರಂತ. ನಾಕ್ ಕೋಟಿ ಜನ ಆಕ್ಯರಂತ.
ಹಾ ಎಮ್ಮ್ದಾಡಪ್ಪ ಯಾ ಯಾ ಎಸ್ ಏಸಿಲ್ಲ
ಅದ್ರಾಗ ಆಗಿ ಮತ್ತೆ ಫಿಸಿಕಲ್ ಮುಗಿಸಿ ಮೆಡ ಫಿಸಿಕಲ್ ಮುಗಿಸಿ ಮೆಡಿಕಲ್ ಮುಗಿಸಿ ಮತ್ತೆ ಫೈನಲ್ ಮರಿಟಿ ಬರ್ಬೇಕಂದ್ರೆ ಇನ ಬಾಳ ಕಷ್ಟದ.
ಐರಣ ಆದ್ಪ. ಹಾ ಪೊ
ಸ್ಕ್ಯಾಮ್ಗಳ ಅಂತ್ನ್ಯನ ಸ್ಕ್ಯಾಮ್ಗಳ್ ಬಾಳ್ ನಡೆ ಕತೆವ.
ಓ ಅದ್ರಗ ಬೇರೆ ಅವ್ನೌನ್ ಯಾವಾಗ್ ಆತವ ಯವುಲ್ಲ ಆದ್ರೆ ಬೇರೆ ರೊಕ್ಕ ಕೊಟ್ಟು ಮಡಿಕ್ಯರ ಬಾಳ ಮಂದಿ ಆರ.
ಅಣ ಸ್ಟೇಟ್ ಕಿನ ಅತಿ ಹೆಚ್ಚು ಸೆಂಟ್ರಲ್ದಾಗ ನಡೇಕೈತ ಸ್ಟೇಟ್ ಕಿನ ಸೆಂಟ್ರಲ್ದಾಗ ಸ್ಕ್ಯಾಮ್ ಬಾಳ್ ನಡೇಕತ್ತಾವ್.
ಈ ನೀಟ್ ಮೂರ್ನೆ ಸರ್ತಿ ಬರ್ಸ್ಲಿಲ್ಲಣ್ಣ ಎಕ್ಸಾಮು.
ತರ ಬುಡು ಇಲ್ಲಂದಿಲ್ಲ
ಇ ನೀಟ್
ಏ ಹ ಸಾಗತ ಸಾ ಅಂದ್ರ ನೀ ಹ ಅವು ಎಲ್ಲ ಕಂಪ್ಯೂಟರ್ ಇರ್ತಾವಲ್ಲಾ ಮತ್ತ ಎಕ್ಸಾಮು
ಕಂಪ್ಯೂಟರ್ ಇರ್ತಾವಣ್ಣ ಈ ಕಾಲೇಜ್ ಇ ಯಾ ಕಾಲೇಜ್ ಕೊಟ್ಟಿವ್ ತರ ಕಾಲೇಜ್ ಮ್ಯಾಗ ಮ ಒಬ್ಬೊಬ್ಬರು ರೋಕ್ಕಿದ್ದರ ಮಾಡ್ ಕ ಕೊಡ್ತಾರಣ ಅವ್ರು.
ಹ್ಮ್ ಹ ಹ ಹಾ
ಎವಿ ಕಾಮ್ಟೇಷನ್ ಈಗ ಹಂಗೆ ಸ್ಕ್ಯಾ ಸ್ಕ್ಯಾಮ್
ಅಂದ್ರ ಗೆ ಐರಣ್ ಅದಪ
ಏ ಅಣ್ಣ ಸ್ಟೇಟಗೋಗ್ ಕುಂದ್ರಿತ್ತಾ ಸೆಂಟ್ರಲ್ಕ್ ಕೊ ಓದಕ್ಕತ್ತಿದ್ರು ಎಡ್ಡಾಕು ಓದಕ್ಕೂ ಐರಣ ಆದ.
ಹ ಹ ಅದೆ ಯಾವ್ದಕನ ಒಂದ್ ಕುಂತ್ರುನೂ ಆ ದೌಡ ಆಥವಾ ರೋಕ್ಕಿರ್ಲರ್ದರ್ದೆನ್ ಏನಿಲ್ಲ ಮತ್ ಹಿಂಗ್ ಆದ್ರೆ ಏನು ಒದ್ಬೇಕಪ್ಪ ಹ್ಮ್ ಹಿಂಗಾದ್ರೆ ಏನು ಓದ್ಬೇಕು ಏನಿಲ್ಲಪ್ಪ ಹ್ಮ್ ಜಲಾಶರದಾಗ ರೊಕ್ಕ ರೊಕ್ಕ ಅಂದ್ರ ಹಾ
ಹ ಒನ್ ಸ ಹಿಂಗೆ ಮಾಡಿ ಪಿ ಎಸ್ ಐ ನೂ ಅದ ಅಂಗೆ ಆಯ್ತು ಅಣ.
ಫುಲ್ಲು ಸ್ಕ್ಯಾಮ್ ಐಗ್ಗ್ಬಿಟ್ಟದ ಅದುನು.
ಹ್ಮ್ ಪಿ ಎಸ್ ಐ. ಸ್ಕ್ಯಾಮಾಗಿ ಯೋಳೆನ್ ಎಂಟಾ ಕ್ಯಾಂಪ್ ಹಾಕ್ಕತ್ತಿದ್ರಂತ ಅದುನು ಹಂಗೆ ಆಯ್ತು. ದೇಶ ಜನ ಆದದ್ದು ಫೈನಲ್ ಮಿರಿಟಿಗೆ ಎ ತರ ಬಂದುದ್ ಒಯ್ತು.
ಹ್ಮ್ ಮನ್ಸಿಕ್ಕಾಗಿರ್ತವ ಮತ್ತ ಒಂದೊಂದ್ ಏನನ ಮಾಡಿಕೆಂಡ್
ಹ್ಮ ಲಾಸ್ಟೇಜ್ ಇತ್ತಂದ್ರ ಹೆಂಗ್ ಮಾಡ್ತಾನ ಆ ಮೂಮೆಂಟ್ದಗ ಅವ್ರಿಗೆ.
ಹ್ಮ್ ಅದು ಒಂದೇ ಗತ್ತಿಯಲ್ಲ ಈಗ
ಹ್ಮ್ ಲಾಸ್ಟ್
ಒಂತು ಐದೈದು ವರ್ಷ ಹ ಹ್ಮ ಆಯ್ತ್ ಕಲಾಸ್ ಏನ್ ಮಾಡಕ್ಕಾಗದ ಹಾ ಎಲ್ಲರದಗ ಇರ್ಬೆಕ್ ಅಂಗಡ್ಯ
ಹ್ಮ್
ಎಲ್ಲ ಐರಣದಪ ಅಂದ್ರೆ ಏನ್ ಓದ್ಬೇಕು ಏನ್ ಬಿಡ್ಬೇಕನ್ಂಗಯ್ಬಿಟ್ಟದ ಹ್ಮ ಅಂದ್ರೆ ಏನ್ ಓದ್ಬೇಕ ಏನ್ ಬಿಡ್ಬೇಕ್ ಅನಂಗಾಗ್ಯದ ಆಯ್ತು ನೋಡಪಾ ಅವ್ರೆ ರೋಕ್ಕಿದ್ದೋರು. ರೊಕ್ಕಿದ್ದೋರ್ ಮಾಡ್ಕೇತರ ನಾವ ಏನ್ ಮಾಡ್ಬೇಕ ಅನ್ಸಬುಟ್ಟದ.
ಹ್ಮ್ ಈಗ ಕರದ ನಾಕ್ ಐದ್ ಸಾವಿರ ಪೋಸ್ಟ್ ಕರ್ದರಣ ಅದ್ರರೊ ಕದ ಮ್ಯಾಗ ಎಸ್ ಆತವೆನಣ.
ಹ ಆಯ್ತ್ ಫುಲ್ ಡೀಲ್ ಅದ್ರಗ ಬೇರೆ.
ಹ್ಮ್ ಒಂದ್ ಐದ್ ಹತ್ ಲಕ್ಷ ಕೊಟ್ರ ಎಕ್ಸಾಮ್ ಕ್ಲೋಸ್ ಬಿಟ್ರ ಅಂದ್ರ ಫಿಸಿಕಲ್ ಮೆಡಿಕಲ್ ಏನ್ ಮಾಡಿಕಂತರ ಅವ್ರು.
ಹ್ಮ್ ಆಯ್ತ ಎಕ್ಸಾಮ್ ಒಂದ್ ಸ್ವಲ್ಪ ಆಯ್ತ ಅಂದ್ರೆ ಮೆಡಿಕಲ್ ಫಿಸಿಕಲ್ದಾಗ ಏನ ಈಟ್ ಇಟ್ ಕೊಟ್ಟು ಮಾಡ್ಕೊಬಿಡ್ತರ ಹಂಗೆ.
ಹ್ಮ್ ಈಗೆಲ್ಲ ಸ್ಕ್ಯಾಮ್ ಅಣ ಒಳಗಿಂದೊಳಗೆ. ಯಾ ಕಾಲೇಜ್ ಫಿಕ್ಸ್ ಅಂತ್ ಗೊತ್ತಾಯ್ತದ ಅಂದ್ರೆ ಆಯ್ತ್.
ಕಲಾಸ್ ಅಲ್ಲೇ ಕಾಲಜ್ದ ಡೀಲ್ ಮುಗಸಿರ್ತಾರ.
ಅಂತ ಸೆಂಟ್ರಲ್ ಎಕ್ಸಾಮ್ ಅಣ್ಣ ಎಷ್ಟು ಸ್ಟ್ರಿಕ್ಟ್ ನಡತಾವ ಅಂತವೇ ಸ್ಕಾಮ್ನಡಕ್ತವ ಅಂದ್ರ ನಮ್ ಸ್ಟೇಟ್ ಗೌರ್ಮೆಂಟ್ ಏನು ಇದ್.
ಹಲೋ ಎನಿಗೆ ಹಾಲಕ್ಕಂಡ.
ಹ್ಮ್ ಅಂತ ಸ್ಟೇಟು ಸೆಂಟ್ರಲ್ ಎಷ್ಟತ ನಡವೆ ಅವನ ಸ್ಕ್ಯಾಮ್ಕ್ಕತ್ತವ ನಮ್ ಸ್ಟೇಟ್ ನಗ ಇನ್ನು.
ಅವ ನನ್ ಬಂದಿಲ್ಲೆನಕ ಹ ಹ.
ಎಲ್ಲ ಬಾಳ ಐರಾನ ನಾ ಓದಾರದ ಮಾತ್ರ ಬಾಳ ಐರಣನ್. ಮನ್ಯಾಗ ನೋಡಿದ್ರ ನ ಏನ್ ಮಾಡ್ತಾನ ಮತ್ ಸಂಜೆ ತನ್ಕಂ ಕುಂತಿರ್ತಾರಣ್ಣ ಹಿಂಗಾಗ ಯಾರಿ ಗೊತ್ತಿರ್ತಾವಣ್ಣ.
ಹಾ ನಾ ಲಕ್ಷಿ ಇ ದೋಸ. ಸ್ ಹ್ಮ್ ಹ್ಮ್ ಈಗ ನಾನ ಹಂಗ ಗಪ್ ಕರೆಕ್ಟ್ ನಂಬರ್ ಮಾಡಿದ್ದೇನೆ ಲಾಸ್ಟ್ ಒನ್ ಫೋರ್. ಸಾಕ ಸ. ಮ ಈಗಲ್ಲ ಮತ್ತ್ ನೀವ್ ಮತ್ ಹೋಗಬೇಗಂದೆ ಬಿಡ್ಬಾಗಂದೆ ಮತ್ತೆ ಧಾರವಾಡ. ರ ಜೀರೋ ಫೋರ್ ಸೆವೆನ್ ಒನ್ ಫೋರ್ ಅಣ್ಣ ಅಕ್ಕ ಸ್ಟಾರ್ಟಿಂಗ್ ನಿಂದು ನಾಕ ಐದು. ಹ.
ಹ್ಮ್ ಅವ್ರ ಹಂಗ ಆಡತಾರಾವ ನಾವ್ ಓದಿ ಅವರು ರೊಕ್ಕಾಟ್ಟ ಮಾಡ್ಕಂತಾರಂದ್ರ ನಾವ್ ಓದಿನ ಮಾಡ್ಕಬೇಕಲ್ಲ ಅವ್ರು ರೊಕ್ಕಟ್ ಮಾಡ್ಕಂತಾರಂದ್ರ. ನಾವು ಓದನ ಮಾಡ್ಕೊಬೇಕಲ್ಲಣ. ಹ ವಿದ್ಯೆ ಅವರು ವಿದ್ಯೆ ಮಾಡಾದಂಗಾತದಿ.
ಅ ನಿಮ್ದ. ಹ್ಮ್ ಚಾರ್ಜ ಕಿತ್ಕೊಡ್ತೀನಿ ಆಗ್ಲೋ ಅಂಡರಡ್ ಪರ್ಸೆಂಟ್. ಹ ಹಿಂಗ ಯಾರ ನೋಡಪಾ ಓದಾರ ಇನ್ ಓದ ಮನ್ಸರ್ಲ್ಲಾ ಯಾವನ್ ಓದ ಕುೂತವ ಅಂದ್ರೆ ಓದ್ಬಡ್ರಿ ಅನ್ಸ ಎಂತ ಹೇಳ್ಬೇಕಂತ ಅನ್ಸಬಿಡ್ತ ಕಡೆ
ಇಲ್ಲಣ್ಣ ನಾವನ ಈಗಿಗ್ ಒಡಕತಿವ್ ಒಬ್ಬೊರ ಐದೈದ್ ವರ್ಷ ಆರಾರ್ ವರ್ಷ ಕುಂತೋದಿರ್ತಾರ. ಅವರು ಎಷ್ಟು ಕಷ್ಟಪಟ್ಟು ಒದಿಸರ್ತಾರ ಏನ್ ಒಬ್ಬೊಬ್ಬ್ರ ಅಂಚನಣ ಐದಾರು ವರ್ಷ ಕುಂತು ಹೋದಿರ್ತಾರ.
ಹ್ಮ್ ಅಂತರ ಏನ್ ಮಾಡಕ್ ನೋಡ ಮತ್ತ ಅಪ್ಪ ಅಪ್ಪ.
ಹಾ ತಾರೆ ಅವ್ರು ಎಷ್ಟು ಕಷ್ಟ ಪಟ್ಟು ಓತಿರ್ತಾರೆ ಹ್ಮ್. ಅವ್ರ ಮನೆಗೆ ಎಷ್ಟು ಕಷ್ಟಪಟ್ಟ ಓದ್ಸಿರ್ ಸರ ಏನೆಲ್ಲ.
ಇಲ್ಲ ಎರಡು ಮೂರುಪ.
ಎಲ್ಲಾ ಈ. ಹರಿಯಾಣ ಸರ್ಕಾರ.
ಏ ಫೋನ್ಂತಚಪೊ. ಹ್ಮ್ ಅಕ್ ಮತ್ ಈಗ ನೋಡು ಈಗ ನೋಡಿಗೆಲ್ಲ. ಈಂಗ ನೀ ಧಾರವಾಡ ಕ ಹೋಗಿರ್ತ ಅಂದ್ರನು ತಿಂಗ್ಗಳ ಐದ್ ಸಾವಿರ ಆರ್ ಸಾವಿರ ರೂಪಾಯಿ ಖರ್ಚು.
ಹ್ಮ್ ಅ ಸರ ಹ್ಮ್ ಹ್ಮ
ಹ್ಮ್ ಬ ಐರಣಪ ಐರಣ ಕೇರನಾದ ಬುಡ ಅಂಗೆ.
ಅ ತಿಂಗಳ ಇಲ್ಲಿ ಅವ್ರರು ಆಕಿದ್ದ ಊಟ ತಿನಕಂದು ಎಲ್ಲೇನ ಲೈಬ್ರರಿಯಾಗ ಕುಂತು ಓದಿ ನಾವ್ ಕಷ್ಟ ಪಟ್ಟ ಓದ್ತೀವಿ ಇವರು ನಡಬಾರಕ್ ಬಂದ್ರೊ
ಹ್ಮ
ಏನಾನ ರೊಕ್ಕೋಟರ ಮುಳತವ ಬಡ್ಡಿ ಇಲ್ಲ ಅವರಿಗೆ.
ಹಲೋ ಹ್ಮ್.
ಹ ಎ ಊಟಕ ಮಾತನ್ ತ ಆಯ್ತಾಯ್ತು ಬಗಣನಿಲ್ಲ ಆಮೇಲೆ ಹಚ್ತತಿನಿ. ಹಾ ಅತ. ಹ್ಮ